ಹಲೋ
ಆಫ್
ಹಲೋ ಹಲೋ ಹಲೋ ಅಲ ಕಾದರ್ ಹ ಕೇಳತಲ ಹ ಇವಾಗ ಗೊತ್ತ ದ ರಿಫ್ರೆಶ ಮಾಡುತ್ತಿರಬೇಕು ಅಲ್ಲ ಅವಾಗವಾಗ ಅದು ಹ್ಯಾಪ್ ಯಾವಾಗ ಓಪನ್ ಮಾಡ್ತೀವಿ ಅವಾಗವಾಗ ರಿಫ್ರೆಶ್ ಮಾಡ್ಬೇಕು
ಹಾಂ
ಹ್ಮ್ ಸರಿ ಹ್ಮ ರಿಫ್ರೆಶ್ ಮಾಡಿದ್ನೆೆಲ್ಲ ಬಂತು.
ಅಲ್ಲಿ ಒನ್ ಅಂತ ಬಂತ ಅಲ್ಲ.
ಸೆವೆನ್ ಟ್ವೆಂಟಿ ಫೈ ಏನು ನಂಬರ್.
ಅದು ಸೆಕೆ ಅದು ಸೆಕೆಂಡ ಅಂದ.
ಸೆಕಂಡನವು ಬಬ.
ಅಷ್ಟು ಸೆಕೆಂಡ್ ಮಾತಾಡಿ ಅನ್ನೋದು.
ಹ್ಮ್ ಹ್ಮ್ ಈ ಏಟಿರುಪೀಸ್ ಬರುತ್ತಲ್ಲ ನೀವ.
ಹ್ಮ.
ಅದನ್ನ. ಅದ ಖಾದರ್ ಅಣ್ಣ ನಾನು ಯು ಪಿ ಐ ನಂಬರ್ ಅದ ಏನು ಕೊಟ್ಟಿಲ್ಲ ನಾನು.
ಇನ್ನ ಇಲ್ಲ ನೀ ಇನ್ನ ಇವಾಗ ಇನ್ನ ಒಂದ ಕಾಲ್ ಅಮೌಂಟ್ ಇದು ಕುಂದಿರ್ತಂದ್ರೆ ನಾಳೆರಾ ನಾಡ್ದಾರ ಕೇಳುತ್ತೆ ಅಲ್ಲಿ. ಯು ಫಿ ಐ ಡಿ ಹಾಕನಕೆ
ಹ ಹೌದೇನು ಏನ್ ಪ್ರಾಬ್ಲಮ್ ಆಗಲ್ಲಲ್ಲ. ಏನ್ ಆಗ್ಬೇಕ ಹೇಳ ನನ್ ನಂಬರ್ ಹಾಕಿದ್ರೆ ನಡತೈತಿಲ್ಲಾ.
ಏನು
ಹ್ಮ್. ಹ್ಮ್ ಈಗ ನಾ ಕಾಲ್ ಇದ ಮಾತಾಡಕತೀನಲ್ಲ ಅದೇ ನಂಬರೇ ಇರೋದು ಬ್ಯಾಂಕ್ ಅಲ್ಲಿ ಎಲ್ಲಾ ಕಡೆ.
ಏ ಅದಕ್ಕೇನು ಪ್ರಾಬ್ಲಮ ಇಲ್ಲಲ್ಲ.
ಹ್ಮ್ ಹ್ಮ್ ಅದೇ ನಂಬರ್ ಕೇಳಿರ್ತೇನೆ ಇವಾಗದು.
ನಂಬ ಇಲ್ಲೇ. ಅಕೌಂಟ್ ಇದ್ದಲ್ ಯು ಪಿ ಐಡ್ ಇರುತ್ತಲ್ಲ.
ಅಲ್ಲಕ್ಕಾದಾರ. ಈಗ ನನ್ ನಂಬರ್ ಹಾಕಿದ್ರ ಅದು ಅಮೌಂಟ್ ಬರುತ್ತಾ.
ಹಂಗಿರಂಗಿಲ್ಲ ಈಗ ಈಗ ಮಾತಾಡ್ತಯಲ್ಲ. ಅದ್ರದ್ದ ಅಮೌಂಟ್ ಬರುತ್ತಾ ಅಮೌಂಟ್ ಬಂದ್ಮೇಲೆ ಅಲ್ಲಿ ಗೊತ್ತ. ಗೊತ್ತಾಗುತ್ತಲ್ಲ ಸೈಡ್ ಆಮೇಲೆ ಮೆನು ಅಂತ ಇದ ಅಲ್ಲ. ಅಲ್ಲೆ ಕಾನ್ಫರೆನ್ಸರ್ ಡ್ಯಾಶ್ಬೋರ್ಡ್ ಅಂತ ಇದೆ. ಅಲ್ಲೇ ನೀ ಯಾ ನಂಬರ್ ಗೆ ಮಾಡಿ ಎಷ್ಟು ನಿಮಿಷ ಮಾತಾಡಿಗೆ ಎಷ್ಟು ಎಷ್ಟು ರೂಪಾಯಸ್ ಬಂದದೆ ಎಲ್ಲ ಗೊತ್ತಾಗ್ತಾ ಅಲ್ಲಿ
ಹ್ಮ್ ಮತ್ತ್ ನಂಗ ಅಮೌಂಟ್ ಹೆಂಗ್ ಬರುತ್ತ. ಅಲ್ಲಾ ನಮ್ದ ಅಕೌಂಟಿಗೆ ಹೆಂಗ್ ಬೀಳ್ತಾವ ಅಮೌಂಟ್
ಆಮೇಲೆ ಕೊಡ್ಬೇಕನ್ನೇ ಅಲ್ಲಿ ಅಲ್ಲಿ ಬರುತ್ತೆ ಆಮೇಲೆ ಕೇಳು
ಐ ಡಿ ಕೊಡ್ಬೇಕ ನಂದ ಎಸ್ ಬಿ ಐದ್ ಅಕೌಂಟ್ದು
ಹ ಯು ಪಿ ಐ ಡಿ
ಯು ಪಿ ಐ ಡಿ ಏನ ಅದ ನಂಗ ಅಲತನವಲ್ದ ಯು ಪಿ ಐ ಡಿ
ಯು ಪಿ ಐಡಿ ಗೊತ್ತಿಲ್ಲ ಅಂದ್ರ ಬ್ಯಾಂಕ್ ಅಕೌಂಟ್ ನಂಬರ್ ಐ ಎಫ್ ಸಿ ಕೋಡ್ ನಿನ ನೇಮ್ ಹಾಕು
ಇದು ಫೋನ್ಪೇದಾಗ ಇರುತ್ತೆನಾ ಅದು ಐಡಿ ತಡಿ ಚೆಕ್ ಮಾಡ್ತೆನ ತಡಿ
ಫೋನ್ಪೇದಾಗ ಹೋಗು ಪ್ರೊಫೈಲ್ ಕ್ಲಿಕ್ ಮಾಡ ಹಾಂ
ಕೇಳದಿಲ್ಲಾ ತಡಿ ಐದ್ ನಿಮಿಷ ಚೆಕ್ ಮಾಡ್ತನಿ
ಹಾ
ಹ್ಮ್ ಏನಪ್ಪಾ
ಅಲ್ ಪ್ರೊಫೈಲ್ ಅಂತಿದೆ ನೋಡ ಅಲ್ಲಿ ಹಲೋ ಹಲೋ ಸಿಗ್ತಾ ಹಲೋ ಹಲೋ ಸಿಕ್ತಾ
ಯು ಪಿ ಐ ಐ ಡಿ ನಂದೇ ನಂಬರ್ ಇದೆ ಡಬಲ್ ಸೆವೆನ್ ನೈನ್ ಫೈವ್ ಸೆವೆನ್ ಜೀರೋ ಫೈವ್ ಸೆವೆನ್ ಫೈವ್ ಜೀರೋ ಹೆಟ್ ಹೈಬಿಐ ಅಂತ ಐತಿ
ಹ್ಮ್ ಅದೇ ಹಾಕದಲ್ಲೇ
ಹಳನು
ಹ್ಮ ಅದ್ ಹಾಕನ್ ನಿನ್ನ ಏನ್ತು ಅದ್ ಹಾಕದ ರುಜು ಅಂತ
ಶಾರಟ್ ಹಾಕ್ಲನ್ ನೋಡೋದನ್ನು
ಅದೇ ಹೇಳ ಅಲ್ಲ ಕ್ಯೂ ಆರ್ ಕೋಡ್ ಕೆಳಗಡೆ ಇರುತ್ತಲ್ಲ
ಹ್ಮ ಹ್ಮ್ ಹ್ಮ ಯು ಪಿ ಐ ಐ ಡಿ ಡಬಲ್ ಸೆವೆನ್ ನೈನ್ ಫೈವ್ ಸೆವೆನ್ ಐಟ್ ನನ್ ನಂಬರ್ ಐತಿ
ಅದೇ ಆರ್ತ ಅಲ್ಲ ಅಲ್ಲಿ ಚೇಂಜ್ ಆತ ವೈ ಬಿ ಎಲ್ ಎ ಎಕ್ಸ್ ಎಲ್ ವೈ ಬಿ ಎಲ್ಲು ಎಕ್ಸೆಲ್ಲು ಈ ಥರ ಬರುತ್ತಲ್ಲಿ ಚೇಂಜ್ ಆಗುತ್ತೆಂಗೆ
ಹ್ಮ್ ಚೇಂಜ್ ಆಗ್ತಾ ಇರ್ತ್ತಾ
ಹ ಇಲ್ಲ ನಾವ್ ಆಕ್ಟಿವಿಟಿ ಮಾಡದ್ರ ಇರುತ್ತೆ
ಹ್ಮ್ ಅದು ನಂದ್ವ ಅದು ಯಾರಿಗಾರು ಪೇ ಮಾಡ್ತೀನಲ್ಲಾ ರಿಜ್ವಾನ ಡಾಟರ್ ಆಫ್ ಮುರ್ತುಜಸ್ ಸಾಹಬ್ ಅಂತ ಬರುತ್ತೆ
ಅರ್ಜೆಂಟ ಅಕೌಂಟ್ ಇದ್ದಾಗ ಮಾಡ್ಸಿರ್ತಯಲ್ಲ
ನಂದು ನೆಮ್ ಅಷ್ಟೇ ಬರ್ಬೇಕು ಏನ್ ಮಾಡ್ಬೇಕು
ಹ ಅಲ್ಲಿ ಹೋಗಿ ಚೋನ್ ಮಾಡಿಸ್ಬೇಕು ಬ್ಯಾಂಕಿಗೆ ಹೋಗಿ
ಹ್ಮ್ ಹೋಗ್ ಒಂದ ದಿನ ಚೇಜ್ ಮಾಡ್ತನಿ ನನ್
ಹಾ
ಹ್ಮ್
ಚೇ ಮಾಡ್ಸು ಬರ್ತಾ ಅದೇನ
ಹ್ಮ್ ಈಗ ನಂದು ಆರ್ ಐ ಜೆ ಯು ಅಂತ ಐತಿ ಇದ್ರಲ್ಲಿ ಬ್ಯಾಂಕ್ ಅಕೌಂಟ್ಾಗ
ಹಾ
ಆರ್ ಐ ಜೆ ಯು ಡಬ್ಲ್ಯು ಎನ್ ಐತಿ ಆರ್ ಐ ಜಡ್ ಡಬ್ಲ್ಯೂ ಎನ್ ಎ ಅಂತ ಚೇಂಜ್ ಮಾಡ್ಸಿದ್ರೆ ಬರುತ್ತದ
ಹಾಂ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸು ಅಷ್ಟೇ ಆಧಾರ್ ಕಾರ್ಡ್ ಇದ್ದಂಗೆ ನೀ ಬರೋತರ ಮಾಡ್ಸ ಮಾಡ್ತಾರ ಅವ್ರು
ನಮ್ದು ಆಧಾರ್ ಕಾರ್ಡ್ ಆಾಗ ಆರ್ ಯು ಜೆ ಯು ಡಬ್ಲ್ಯೂ ಎನ್ ಎ ಅಂತಾನೇ ಹೇಳ್ತಿರಿ
ಆಧಾರ್ ಕಾರ್ಡ್ದದಂಗ ಇತ್ತಾ
ಹ್ಮ್ ಆಧಾರ್ ಕಾರ್ಡ್್ದಾಗ ಹಂಗ ಐತಿ ಇದ್ರಾಗು ಹಂಗ ಐತಿ ಬ್ಯಾಂಕ್ದಾಗುನು
ಆಧಾರ್ ಕಡ್ದಾಗ ಹೆಂಗ ಇರುತ್ತೆ ಹಂಗೆ ಬರುತ್ತೆ ಅದ
ಹ್ಮ್ ಹಂಗಾದ ಪರವಾಗಿಲ್ಲ ಬಂದ್ರೆ ಬಟ್ ಅದು ಫಾದರ್ ನೇಮ್ ಬರಕತೈತಿ ಅದು
ಹಾ ಅದೇ ಮೊದ್ಲು ಜೇಂಟ ಅಕೌಂಟ್ ಇರುತ್ತಲ್ಲ.
ಹ್ಮು
ಹದ್ನೆಂಟು ವರ್ಷದ ಕಳ ಯಾವು ಇರುತ್ತಲ್ಲ ಸಾ ಅದ ಅಪ್ಡೇಟ್ ಮಾಡಿರಾಂಗಿಲ್ಲ ಹಂಗೆ ಕಂಟಿನ್ಯೂ ಇರ್ತೈತ್ತಲ್ಲ ಅದಿಕ್ಕೆ ಹಂಗೆ ಬರುತ್ತ್. ಚೇಂಜ್ ಮಾಡಸಬಹುದ್.
ನಾನು ರೀಸೆಂಟ್ ಆಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ದಾಗ ಆಧಾರ್ ಕಾರ್ಡ್ಂದು ಫೋಟೋ ಚೇಂಜ್ ಮಾಡ್ಸಿನಿ ಮತ್ತೆ ಚೇಂಜ್ ಮಾಡ್ಸಿದ್ರೆ ಬರುತ್ತೇನ.
ಹ್ಮು ಮಾಡಸಬಹುದ್ ಎದಕ್.
ಅದು ಫೋಟೋ ಸ್ವಲ್ಪ್ ಚೆನ್ನಾಗಿಲ್ಲ ಅದಕ್.
ತಗೊಂಡ್ ಏನ್ ಮಾಡ್ತಿ ಬೀಡ್ ಫೋಟೋ ತಗೊಂಡ.
ಆ
ಚೆನ್ನಾಗ್ ಬಂದಿಲ್ಲ ಅದಕ್ಕೆ ಚೇಂಜ್ ಮಾಡಿಸಬೇಕಂತ. ಯಾರಾರ ಬೈ ಚಾನ್ಸ್ ನೋಡಿದ್ರ ನಕ್ಕ್ ಬಿಡ್ತಾರ ಆತ ಆ ಐತಿ ಐತೆ ಅಧಾರ್ ಕಾರ್ಡ್ ಹು. ಹ್ಮು
ಅದೆಲ್ಲ ರಿಸ್ಕ್ ಬರೇ ಚೇಂಜ್ ಮಾಡ್ಸೋದ್ ಅದ್ ಇದ್.
ಹ್ಮು ನೇಮ್ ಏನು ಚೇಂಜ್ ಮಾಡಸಲ್ಲ್ ಬಿಡು ನಂದ ಅದು ಫಾದರ್ ನೇಮ್ ಮುರ್ತುಜ ಸಾಬ್ ಅಂತಾನೂ ಬರವಾಲ್ದ. ಮುಟ್ಟುಜಿ ಸಾವಂತ ಬರಾಕತ್ತಾತಿ ಸ್ಪೆಲ್ಲಿಂಗ್ ರಾಂಗ್ ಟೈಪ್ ಮಾಡ್ಬ
ಹಾಂಗ್ ಅಂದ್ ಅಂದ್ರ ಅಡ್ರೆಸ್ ಇದ್ ಅಡ್ರೆಸ್ ಇದ ಇದ ಇರ್ಬೆಕ್ ಐ-ಡಿ ಕಾರ್ಡ್.
ಹ್ಮು ಹ್ಮು ವೋಟಿಂಗ್ ಕಾರ್ಡ್.
ಹಾ ವೋಟರ್ ಐ-ಡಿ ಕಾರ್ಡ್ ಓಯ್ಬೇಕ್ ಆದ್ರ ಆದ್ ಕರೆಕ್ಟ್ ಐತಿ ಇಲ್ಲೋ ನೋಡ್ಕೋಬೇಕ. ಅಲ್ಲೇ ಆಧಾರ್ ಕಾರ್ಡ್ ಮಾಡಲ್ಲೇ.
ಓ ಓ
ಆದ್ ಕರೆಕ್ಟ್ ಇತ್ತ ಅಂದ್ರ ಮಾಡ್ತಾರ.
ಹ್ಮು ಹ್ಮು ಇದನ್ನೊಂದು ಸೂಸಿ ಸೂಸಿ ಮ ಡಿಗ್ರಿ ಎಲ್ಲದ್ರಾಗೂ ಆರ್-ಐ-ಜೆ-ಯು ಅಂತಾನೇ ಐತಿ. ನನ್ನ್ ನೇಮ್ ಆರ್-ಐ-ಜೆ-ಯು-ಡಬ್ಲ್ಯು-ಎನ್-ಎ ಅಂತಾನೇ ಐತೆ ಚೇಂಜ್ ಮಾಡ್ಸಂಗಿಲ್ಲ ನಂದು ಅದ್ರಲ್ಲಿ ಅಕೌಂಟ್ ಅಲ್ಲಿ ಐತಲ್ಲ ರಿಜವಾನ ಡಾಟರ್ ಆಫ್ ಮುರ್ತುಜಿ ಸಾವ್ ಅಂತ ಬರಾಕತ್ತೈತಿ.
ಹಾ
ಅದು ಸ್ವಲ್ಪ್ ನಮ್ಮ್ ಫಾದರ್ನೇಮ್ ತಗಿಬೇಕು ಅಷ್ಟೇ. ಇಲ್ಲಾಂದ್ರೆ ಫಾದರ್ ನೇಮ್ ಕರೆಕ್ಟ್ ಐತಿ ಮುತ್ತುಜ ಸಾಬ ಅಂತಾದ್ರು ಮಾಡ್ಸಬೇಕು
ಅಲ್ಲಿ ಬ್ಯಾಂಕಿಗ್ ಏನ್ ಸಂಬಂಧ ಇರಾಂಗಿಲ್ಲ ಅದ್. ಆಧಾರ್ ಕಾರ್ಡ್ ಸಂಬಂಧ ಅದ್. ಅಲ್ಲಿ ಬ್ಯಾಂಕ್ದಾಗ್ ಚೇಂಜ್ ಮಾಡ್ತಾರ ಬರೇ ನಿನ್ನ್ ನೇಮ್ ಅಷ್ಟೆ ಮಾಡಿ ಕೊಡ್ತಾರೆ ಬಿಡು.
ಹ್ಮು ಟಾಟೋ ರಾಪ್ ಸಾಬು ಅದು ಕ್ಯಾನ್ಸಲ್ ಮಾಡಿ ಅಂದ್ರಲ್ಲ ಮಾಡ್ತಾರಾ.
ಹ್ಮು
ಹ್ಮು ಹ್ಮು ನಮ್ ಫ್ರೆಂಡ್ ಅದಾಳ ಒಬ್ಬಕ್ಕಿ ಅಲ್ಲಿ ಇದು ಕಂಪ್ಯೂಟರ್ ಕ್ಲಾಸ್ ಆಗ ವರ್ಕ್ ಮಾಡ್ತಾಳ್ ಇದ್ರಲ್ಲಿ ಕಂಪ್ಯೂಟರ್ ಅಲ್ಲಿ ಏನ್ ಆದ್ ಏನಂತಾರ ಅದಕ್.
ಏನು ಕಂಪ್ಯೂಟರ್ದಾಗ್.
ಹ್ಮ್ ಎಲ್ಲ ಹೂ ಅಪ್ಲೈ ಮಾಡ್ತಾರಲ್ಲ ಅಲ್ಲಿ ವರ್ಸ ಮಾಡ್ತಿ ಕೇಳತ್ನೆ ಎಲ್ಲ ಬೇಕಾಯಚಿ ಚೇಂಜ್ ಮಾಡ್ಸೋದು ಆಧಾರ್ ಕಾರ್ಡ್ ಚೇಂಜ್ ಮಾಡಿದ್ರೆ ಅದ ಡೈರೆಕ್ಟ್ ಆಟೋಮೆಟಿಕ್ ಆದ್ರೂ ಚೇಂಜ್ ಆಗುತ್ತಾ ಇಲ್ಲ ನಾನ್ ಡೈರೆಕ್ಟ್ ಆಗಿ ಬ್ಯಾಂಕ್ಿಗೆ ಹೋಗಿ ನೇ್ ಚೇಜ್ ಮಾಡ್ ಂತ ಕೇಳ್ತೀಿ ಹ್ಮ್ ಅ ಸ್ವಲ್ಪ ಫೈ ಹಂಡ್ರೆಡ್ ಹ್ಮ್ ಕ ಯಾರಿಗಾದ್ರ ಕೇಳಿ ಸ್ವಲ್ಪ ಆತ ನನ್ನ್ ಕ ಹಾಕ್ತ ಹ್ಮ್
ಹೋಗಲ್ಲ ಇವ ಮತ್ತ ಹೊರಗೆ
ಈವಾಗ ನಮ್ಮ ಅಮ್ಮನ್ ಕರ್ಕೊಂಡ್ ಹೋಗ ಬರ್ತಾ ನ ಅವನು ನಾನು ಅಲ್ಲೇ ಆಾಗ್ಲೇ ಹೋಗ್ ಬಂದೀನಿ ಬಜಾರ್ ಆ ಡ್ರೆಸ್ ತಗೊಂಬನ್ನಿ ನೀ ನನ್ಗ ಸ್ವಲ್ಪ ಪ್ಯಾಂಟ್ ಲೂಸ್ ಬಿಟ್ಟಾಕತೈತಿ
ಹ್ಮ್ ಹ್ಮ್ ಆಗ್ತೇನೆ
ಹ್ಮ ಅದ ಇನ್ನೊಂದು ಡ್ರೆಸ್ ಇಷ್ಟ ಆಗೈತಿ ಅದ್ ಸ್ವಲ್ಪ ರೇಟ್ ಜಾಸ್ತಿ ಆಯ್ತಾ ಟೂ ತೌಂಡ್ ಟೆನ್
ಹಾಂ
ಟು ತೌಸಂಡ್ ಏನು ಆಯ್ತಾರೆ ಅಟ್ ಅದು
ಹಾ ಅದಾ
ಅ ಹ ಅದಕ್ಕೆ ನಾನತ್ ಅದು ಫಿಫ್ಟೀನ್ ಹಂಡ್ರೆಡ್ಗ್ ತಗೊ್ ಬಂದಿ ಡ್ರೆಸ್ ಫೈವ್ ಹಂಡ್ರೆಡ್ ರಕ್ ಕಮ್ಮಿ ಬಿದ್ದಿದ್ು
ಹ್ಮ್
ಹಕಬೇಕಾಯ್ತು ಹ್ಮ್
ಜೋರ ಐತೆ ರೀ
ಏನ್ ಜೋರ್ ಇಲ್ಲಾ ನಮ್ಮ ಅಕ್ಕನ ಮಗಳ ಅದ ಅಲ್ಲ ರಿಯಾನನ್ ಮಗಳು ಅಲ್ತಿಯಾ
ಹಾ
ಆಕಿದ್ದು ಜುಲೈ ಫೈ್ಗೆ ಬರ್ಡೇ ಐತಿ
ಹಾ
ಅ ಬರ್ಡಗೆ ನಂಗ ಡ್ರೆಸ್ ಎಲ್ಲ ಬೇರೆ ತತ್ತು ಯಾವ
ಹ.
ಅದ್ ಕಡೆ ರೋಸ್ತಂಬರ್ಕೊಂಂತೀನಿ ಅವಳಿಗ. ತಗಂಬನ್ನಿ್ರಸ್ ಸಿಕ್ಸ್ ಹಂಡ್ರೆಡ್. ತಗೊ ಬಂದೀನಿ ನಮ್ ಮತ್ತೆ ನಮ್ಮ ಅಮ್ಮ ಅವರು ಬೆಳ್ಳಿ ಚಾಯನ ತಗೊಂಡಾರ.
ಹಾ.
ನಾನು ಡ್ರೆಸ್ ಕೊಡ್ಸಾಕತ ನಮ್ಮಅಮ್ಮ ನಮ್ಮ್ಾಷಾ ಬೆಳಿ ಚಾಯನಾ ಕೊಡ್ಸಕತ್ತರಕಿ ಕಾಲ್ ಚೈನಾ.
ಹೌದು
ಅದನ್ನೇ ತರಕ್ ಹೋದಾಗ ನನ್ಗೂ ಒಂದ್ ಡ್ರೆಸ್ ಬೇಕಲ್ಲ ನಮ್ಮಮ್ಮೂ ತಗೋಂತಲ್ಲ್ಲ ತಗೊಂಡೆ ನಂದ ರೊಕ್ಕಲ್ಲೇ ತಗೊಂಡೆ ಮನಗ್ ಬಂದು ಕೈದು ನೋಷನೆ ಅದು ಬ್ಯಾಟ್ ಆಗ ಒ ಅದದ ಹ್ಮ್ ಅದೆ ಅದ ಎಕ್ಸ್ಚೇಂಜ್ ಮಾಡ್ಕೊಂಡ ಬರ್ತ
ಹ್ಮ್
ಮತ್ತೊಂದು ಸಮಾಚಾರ
ಹಾ
ಮತ್ತ ಸಮಾಚಾರಂದು.
ಮತ್ತೇನಿಲ್ಲ ಚೆಂಗ ಸಾತ್ನ.
ಹಾ.
ಇಲ್ಲ ಆತ ಆಯ್ತ ಮು ತಂಬಟ್ಸ್ ಆಯತಿ. ಹ್ಮ್ ಇದು ಈ ಟೂ ಟೈಮ್ಸ್ ಮಾತಾಡಿ ನ. ಒನ್ ಸಿಕ್ಸ್ಟಿ ಬರುತ್ತಲ್ಲ. ಚೆನ್ನಾಗತ್ ಬಿಡಿದ ಅರ್ನಿಂಗ್ ಮಾಡಾಕ. ಸುಮ್ಮನೆ ಟೈಮ್ ಪಾಸ್ ಮಾತಾಡೋದು ಅಮ್ಮೌಂಟ್ ಕೆಲ್ಸದೆ ಅರ್ನ್ ಮಾಡೋದು.
ಹಾಂ ಹೆಂಂಗಗೆ ಮಾತ್ರಾ ಹಂಗ ಪೆಂಡ್ ಆಗತ್ ನೋಡ್.
ಹ್ಮ್. ಡೈಲಿ ಒಂದು ಹಂಡ್ರೆಡ್ ರುಪೀಸ್ ಬಂದ್ರು ಪ್ರಾಬ್ಲಮ್ ಇಲ್ಲ
ಹ್ಮ.
ಅಂದ್ರೆ ಟೆನ್ ಮಿನಿಟ್ಸ್ ನಿನ್ ಹತ್ರ ಒಂದ ಟೆನ್ ಮಿನಿಟ್ಸ್ ಮಾತಾಡ್ತಿನ ನಮ್ ತಮ್ಮನ ಹತ್ರ. ನಮ್ ಭಾಷೆಗೂ ನಮ್ ತಮ್ಮ ಇನ್ನೊಬ್ಬ ಹೇಳ್ತೀಿನ.
ಹಾ
ನಮ ವೃಕ್ಷಸಾನಾಗಾನ ಹೇಳ್ತೀನಿ ನಮ್ ನಮ್ ಅಕ್ಕಗ
ಏ ಅವ್ ಹೇಳ ಇ ಟಾಸ್ಕ್ ಬರುತ್ತ ನಾ್ ಮಾಡ್ಸ್ಬೇಕು ಅವ್ರು ನಮ ಲಾಗಿನ್ ಮಾಡಿದ್ರೆ ಅಷ್ಟ ತಲ್ಲ ಲಾಗಿನ್ ಮಾಡಿದ ಮಾತಾಡಕ್ ಬರ್ತದ ಬಿಡ ಇವಾಗ ಬಂತ ಗತ್ತಲ್ಲ ನಿನಗೆ
ಹ್ಮ
ಹ ಆತರ ನಾ ಹಾಕ್ಸ್ಬೇಕ
ಈ ನಮ್ಮ್ ಅಕ್ಕ ಬರ್ತಾಳೆ ಇವಾಗ ಇದು ಮೊರ ಮುಗಿದ್ಮೇಲೆ ಒಂದು ಟ್ವೆಂಟಿ ಡೇಸ್ ಇದ್ದಕ್ಕಲ್ಲ ನಮ ದೊಡ್ಡಕ್ಕ
ಹಾ
ಆಕಿ ಜಳ್ ಕೊಡ್ತೀನಿ ಮತ್ತೆ
ಹಾಂ
ಎ ಎಲ್ಲಾ ಹೇಳ್ಕೊಡ್ತೀನಿ ಆಿನ ಅರ್ನ್ ಮಾಡ್ತಾಳ ಅಲ್ಲಾ
ಹ್ಮಞ ಹ್ಮ್
ಹ್ಮ್ ಆಕಿಗೂ ಡೈಲಿ ಕಾಲ್ ಮಾಡ್ತೀವಾ ನಾವು ನಮ್ಮಮ್ಮ ಡೈಲಿ ಮಾಡ್ತಾ ಫೋನು ಆಕಿನ ಮೊಬಲ್ ಮಾಡಬಂದ ನ ಲ್ಲಲ್ಲೇ ಹಚ್ಚಿ ಕೊಟ್ಬಿಡ್ತೀನೇಗ ನಮ್ಮಮ್ಮೂಗ ಕಷ್ಟ ಮಾಡಿಡ್ತೀ ಹ್ಮ್ ಅಷ್ಟ ಬರ್ತಲ್ಲ ಅವಾಗ ಹೇಳ್ಕೊಡ್ತೀನಿ
ಹ್ಮ್ ಸರಿ ಇ ಮುಂ ತಗೊ ಆಮೇ ಮಾಡ್ಲಿ ಹೆ ಮತ್ತ
ಆಯ್ತ ಟೈಮ ಹ್ಮ ನೀನು ಸ್ವಲ್ಪ ಪ ಆ್ಕು ಹೋಗಪ್ಪಾ ಎಲ್ಲಾರ ಹದು ಹ್ಮ್ ಸರಿ
ಹಾ
ಹ್ಮ್
ಅದ ಬಾಗ
ಹಾ ಹಲೋ ಹಲೋ